ಹ ಯಾವ ಮೂವ ನೋಡ್ರಿನು ಇ
ಹಲೋ
ಹಲೋ
ಹಲೋ
ನೀವ ಯಾವದರ ಮೂವಿ ನೋಡಿರಿ ಏನ್ರಿ ಸರ್ ನನಗ ಭಾಳ ಬೋರ್ ಆಕತ್ತ ಹೇಳ್ರಿ.
ಮೂವಿ ನೋಡಲ್ರಿ ನಾನು ಸೀರಲ್ ನೋಡ್ತೇ ನೋಡ.
ಯಾವ
ಅದ ಬಾಳ ಅಂದ್ರ ತ ಇದ ತಮಿಳದಾಗ ಇರ್ತದ್ರ ಇಲ್ಲಾಂದ್ರೆ ತೆಲುಗದಾಗ ಇರ್ತಾರ.
ಬೋರಿ ಯಾವ್ದಲ್ರರಿ ಸರ ಅದೇನ್ ಹೇಳ್ರಿ.
ಆ ರೀ
ನಿಮಗ್ ಯಾವ್ ಸ್ಟೋರಿ ನೆನ್ಪವ
ಎಲ್ ಬಿ ಡಬ್ಲ್ಯೂ ಅಂತ್ರಿ ಅದು ಎಲ್ ಬಿ ಡಬ್ಲ್ಯೂ ಅಂತ್ರ ಸೀರೀ ಅದು
ಹೌದ
ಹಾ ರೀ
ಹೇಳ್ರಿ ಅದ್ರ ಬಗ್ಗೆ?
ಅದ್ರಾಗ ರಂಗನ್ ಸರ್ ಅಂತ ಒಬ್ಬ ಕೋಚ್ ಇರ್ತನ್ ರೀ ಅವ. ಅವ ಕೋಚು ಫಸ್ಟ ಕ್ರಿಕೆಟ್ ಆಡೋ ಕ್ರಿಕೆಟ್ ಹುಚ್ ಇರತದ ರೀ ಅವ್ರಿಗಿ ಬಾಳ.
ಹ್ಮ
ಅವನಗೆ ಜಗ್ಗೆ ಸಿಟ್ಟ ಇರ್ತದ್ರಿ ಬಾಳ ಅಂದ್ರ ಬಾಳ ಸಿಟ್ ಇರ್ತದೆ.
ಹ್ಮ
ಹ ಏನನ ಟ್ರಿಗರ್ ಮಾಡಿದ್ರ ಅವ್ರಪ್ಪನ ಬಗ್ಗೆ ಏನು ಏನನ ಟ್ರಿಗರ್ ಮಾಡಿದ್ರ ಅಂದ್ರೆ ಆಯ್ತ ಅವ ಅಲ್ಲೇ ಮ್ಯಾಚ್ ನಾಗ ಏನ ಗಮನ ಇರಲ್ರಿ ಅವನಿಗೆ ಹೊಡೆದ್ ಬಿಡ್ತನ್ ರೀ ಅವ.
ಹ್ಮ ಒಡದ್ ಬಿಡ್ತನ್ ರೀ ಅವ ಅವನ ಜೊತೆಗ್ ಅವ್ರು ಇರ್ತಾರಲ್ರಿ ಎಲ್ ಹನ್ನೊಂದು ಜನ. ಹಲೋ ಹಲೋ ಹಲೋ ಹಲೋ
ಹಲೋ
ಹಾ ಹೇಳ್ಡ್ರಿ
ಕೇಳಸ್ತದೇನ್ರಿ?
ಹಲೋ
ಹಾ
ಹಲೋ
ಕೇಳ್ಸಕತ್ತಿ ಹೇಳ್ರಿಹೇಳ್ರಿ ಸ್ಟೋರಿ ಕಂಪ್ಲೀಟ್ ಕಂಟಿನ್ಯೂ ಮಾಡ್ರಿ.
ಅವ್ನ ಜೊತೆ ಇರೋ ಹನ್ನೊಂದ್ ಜನಕ್ಕುನು ಆಯ್ತು ಟೀಮ್ ನಿಂದ ಹೊರ್ಗ ಆಕ್ತಾರೀ ಆಗ ಲಾಸ್ಟ ಕರ್ಕೋತಾರ ಅವನ ಜೊತೆ ಅವನ್ ಫ್ರೆಂಡ ಇರ್ತಾನ್ ಕ್ಲೋಸ್ ಫ್ರೆಂಡ್. ಅವ್ನುಂತನ ಆಯ್ತು ಇದ್ರಕ್ ಆಡ್ಬೇಕಂತ ಬಾಳ್ ಆಸೆ ಇರ್ತದ ಇದ್ರಾಗ ವರ್ಲ್ಡ್ ಕಪ್ ಗೆ ಆಡ್ಬೇಕು ಬಾಳ ಅಸೆ ಇರ್ತದ್ರಿ ಅವ್ರಿಗೆ ಆಯ್ತು ಆಗಲ್ರಿ ಅದು ಎಲ್ರು ಆಡ್ತಾರ ಅವ್ರ ಇಬ್ಬ್ರಿಗೆ ಆಡೋದಾಗಲ್ಲ?
ಹ ಹಾ
ಹ್ಮ ಆಯ್ತ್ರಿ ಅದ್ರಾಗ ಅವ ಅವನಿಗೆ ಆಯ್ತ್ರಿ ಮೂವತ್ ನಲ್ವತ್ತೆರಡು ವಯಸ್ಸ ಆತವ್ರೆ ಆಯ್ತಾವ್. ಹಂಗೆ ಸಿಟ್ಟಿನಾಗ ಅದು ಬ್ಯಾಟ ಇಡೋದ ಬಿಟ್ ಬಿಡ್ತಾನ್ರಿ ಅಲ್ಲೇ ಸುಮ್ಮ್ನೆ ಅಲ್ಲೇ ಅದೇನಂತಾರೆ ಅದ ಕ್ರಿಕೆಟ್ ಅಕಾಡೆಮಿ ರೆ ಆ ಕಡೆಯೋಂದ್ದಿಗಿ ಇದ್ದ ಬಿಡ್ತನ್ ಒಂದ್ ನಾಲ್ಕು ಮೂ ಐದ ಎಷ್ಟು ಕೋಚ್ ಆಗಿರರಿ ಒಂದಷ್ಟು ಒಂದ ಇಪ್ತತ್ ಮುವತ್ ವರ್ಷ ತನ ಕೋಚ್ ಆಗಲ್ರಿ ಅವಾ ಇ ಹತ್ತು ವರ್ಷ ತನ ಕೋಚ್ ಆಗಲ್ರವಾ ಹಷ್ ಜಸ್ಟ್ ಸುಮ್ನೆ ಇರ್ತಾರೀ ಅವ್ರು ಅವರು ಏನ ಪ್ರಿನ್ಸಿಪಾಲ್ ರಿ ಅಕಾಡೆಮಿ ನಡ್ಸೊಂಡ ಹೋಗ ತಿತ್ತಾರಲ್ರೀ ಹ ಅವ್ರ ಬೇಕು ಅವ್ರಿಗೆ ಇಟ್ಕಿರ್ತಾರ ಅವ್ನಿಗೆ
ಹ್ ಹಾ
ಆಯ್ತ್ರ ಅದಾದ್ಮೇಲ ಒಬ್ಬವಾ ಜಗದೀಶ್ ಸಂತಗೆ ಶ ಅವಿಇರ್ತಾನ್ ರೀ
ಹಾ
ಕೋಚ್ ಇರ್ತಾನ್ ರಿ ಪಸ್ಟ್ ಗೇ ಆ ಕೋಚ್ ಕೊಚ್ಚೂ ಕುಂತ್ರು ಬೈತಿರ್ತನ್ರಿ ನಿತ್ ಬೈತಿರ್ತನ್ರಿ ಹುಡುಗರಿಗೆ
ಯಾಕೇ ಎನ್ರಿ
ಸುಮ್ಮ್ ಸುಮ್ಮ್ನೆ ರೀ ಸುಮ್ಮ್ ಸುಮ್ಮನೆ ಟ್ರಿಗರ್ ಆಗದ ಆಯ್ತು ಏನಾನ ಒಂದು ಹೇಳ್ತಿರ್ ಪರ್ಸ್ನಲ್ ವಿಷ್ಯೂಗಳು ಇದರ ತಂದಕೇಶಿ ಆತ ಜಗಳ ಹೆಚ್ಚಿಬಿಡೋದ ಅವ್ರವರಿಗೆ
ಹ ಹಂಗ ಯಾಕ ಮಾಡ್ತನ್ ರೀ
ಆ ರೀ ಒ ಕ್ರಿಕೆಟ್ ಅವರು ಅವ್ರೇ ಕ್ರಿಕೆಟ್ ಅಡಗೇಸಿ ಕೋಚ್ ಇರ್ಲಾದನೆ ಒಂದ್ ಮ್ಯಾಚ್ ಗೆತ್ತಾರಿ
ಹುಂ
ಅವಾಗ ಕೋಚ್ ಇದ್ದಾಗ ಒಂದ್ ಮ್ಯಾಚ್ ಗೆದ್ದಿರಲ್ರಿ ಇವ್ರು ಸ್ಟೂಡೆಂಟ್ ಗೋಳ್. ಆ ರಿ
ಹಾ ಹೇಳ್ರಿಹೇಳ್ರಿ.
ಸ್ಟೂಡೆಂಟ್ ಗೋಳ ಅ ಕೋಚ್ ಇದ್ ಕೋಚ್ ಇದ್ದಾಗ ಒಂದ್ ಮ್ಯಾಚ್ ಗೆದ್ದಿರಲ್ರಿ ಅವ್ರ ಅವರು ಪ್ರಾಕ್ಟೀಸ್ ಮಾಡ್ಕೊಂಡ್ ಗೇಸಿ ಒಂದ್ ಮ್ಯಾಚ್ ಗೆದ ಬಿಡ್ತಾರೀ. ಅವಾಗ ಬಾಳ್ ಇನ್ ಸೇಟ್ ಆತದ್ರ ಅವ್ನಿಗೆ ಇನ್ ಶಟ್ ಆಗಾಣ ಸ್ವಲ್ಪ್ ಕೂಗ್ಯಾಡ್ಯಾದ ಅದು ಇದು ಜಗಳಾ ಜಗ್ಗೆ ಕಾನ್ ರೋಚನ್ ಆತದ್ರಿ ಆದ್ರೆ ಟೀಮ್ ಮ ಅವು ಅಕಾಡೆಮಿಕ್ ಡೇಸ್ ತಗೋಬ ಟೀಮ. ಟೀಮ್ ಕ್ಯಾಪ್ಟನ್ ಇರ್ತಾನಲರಿ ಮಾರ್ಟಿನ್ ಅಂತ ಒಬ್ಬ ಕ್ಯಾಪ್ಟನ್ ಇರ್ತಾನ್ರಿ ಹ ಕ್ಯಾಪ್ಟ ಅವ ಮಾರ್ಟಿನ್ ಗೆ ಆಯ್ತ ಎಲ್ಲಾರ ಮುಂದೆ ಅ ಇದ್ರ ಮುಂದ ಹೊಡದ್ ಬಿಡತಾನ್ ಟೂರ್ನಮೆಂಟ್ ನಡದ ಇರ್ತಾರೆ ಪರ್ಸನಲ್ ವಿಷಯ ಎತ್ ಇರ್ತನ್ ರೀ ಅವ ಮಾರ್ಟಿನ್ ಗ ಮಾರ್ಟಿನ್ ಏನ್ ಮಾತಾಡಲಾರದ ಹೋಗಿರ್ತನ್ರಿ ನೆಕ್ಸ್ಟ್ ಮಾತಾಡಕ್ ಹತಿ ನಿನ್ನಗ ಏನ್ ರಿಯಾಕ್ಟ್ ಮಾಡಕ್ಕ ಆಗಲ್ಲಾ ಅಂತ ಅಂದ್ಬಿಟ್ಟು ಹಾ ಹೊಡೆದ ಬಿಡ್ತಾನ್ರಿ ಹಂಗೆ ಕಪ್ಪಾಳಕ್ಕ
ಅದು
ಹ್ ಅವಾಗ ಈ ರಂಗಣ್ಣ ಅನಾವ ಮತ್ತೆ ಆ ಮೇಡಮು ಪ್ರಿನ್ಸಿಪಾಲ್ ಮೇಡಮು ಅವ್ರು ಬಂದು ಅವನಿಗೆ ಅವನ್ ಮ್ಯಾಗ ಈ ರಂಗ ಅನ್ನಾ ವ ಕೈ ಮಾಡ್ಬಿಡ್ತಾನರಿ. ಸ್ಟೂಡೆಂಟ್ಗೋಳಿಗ್ ಹೊಡಿಬಾಡದ ಹಂಗ ಹಿಂಗಂತ ಆವಾಗಿಂದ ಚಾಪ್ಟರು ಸ್ಟಾರ್ಟ್ ಆಗ್ತದ್ರೆ ಆವಾಗಿಂದ ಹೊಸ ಚಾಪ್ಟರು
ಹಾ
ಹುಂ ಐವತ್ತೆರಡನೇ ಚಾಪ್ಟರ್ ಅಲ್ಲಿಂದ ಸ್ಟಾ ಸ್ಟಾರ್ಟ್ ಆಗಿ ಇವಾಗ ಈಗ್ ನೂರ ಒಂದ್ ಹನ್ನೊಂದಕ್ ಬಂದ್ ನಿಂತದ್ರಿ ಇವಾಗ ಮತ್
ಮತ್ತೆ ಬೇರೆ ಯಾವ ಇಲ್ಲ ಯಾವ್ ನೋಡಿಲ್ರಿ
ಹ ಅದ ಅದನ್ನ ಇನ್ನ ಆದ್ರರಿ ಇನ್ನ ಅದನ್ನೇ ಆದ್ರರು ನೂರ ಹನ್ನೆರ್ಡ್ ತನ ಆದ್ರೀ ಅದನ್ನೇ. ಆದ್ರಗ ಆಯ್ತ್ ಲಾಸ್ಟ್ಗೆ ಇವನ್ ಕೋಚ್ ಮಾಡ್ಕೊಬೇಕಂತ ಅನ್ಕೊ ದೇವ್ ದಪ್ಪ ಅದು ಅಂದರ ಅದ್ ಯಾವ್ದ್ ರಿ ದೆವ್ವದ್ ಅಂದ್ರೆ
ದೆವ್ವದ್ ಯಾವ್ದ್ ಹೇಳ್ರಿ.
ನೀವು ಸಾಂಗ್ಸ್ ಅಂದ್ರ ಇದು ನೋಡ್ತೀರಲ್ರೀ. ಹಲೋ. ಅಲ್ಲ ದೆವ್ವದ್ ಅಲ್ರೀ ಅದ ಸಾಮ್ ಸಮಿರ ಅಂತ ಅವ್ನಲ್ರಿ
ಹಾ ಸಾಮ್ ಸಮೀರ್ ಅಲ್ರೀ ಎಂ ಡಿ ಸಮೀರ್.
ಸೊ ಸ್ವಾರಿ ಸ್ವಾರಿ ಸ್ವಾರಿ ಎಂ ಡಿ ಸಮೀರ್.
ಹ್ಮ್.
ನೋಡ್ತಿರ್ ಏನ್ರೀ ಅವ್ನು ಕಂಟೆಂಟ್ ಗಳನ್ನ.
ಬಿಗ್ ಫ್ಯಾನ್ ರಿ ಬಿಗ್ ಫ್ಯಾನ್ ಬ್ರೋ ನಾವು.
ಹೌದಾ. ಹೋ ಏನ್ರೀ ಇಷ್ಟಾಗಂಟ ಹೇಳಿಲ್ಲ ನಾ ಹ್ಮ್
ಸಮಿರ್ ಬಾಯಿ ಅಲ್ಟಿಮೇಟ್ ಅವ್ರ ಬಗ್ಗೆ ಮಾತಾಡಕ್ಕೆ ವರ್ಡ್ಸ್ ಇಲ್ಲ.
ಹ್ಮ್. ಇಷ್ಟತ್ತನ ಹೇಳಿಲ್ಲಲ್ರಿ ನೀವು ಎಲ್ಲಾ ನೋಡ್ತೀರಾ. ನೈಟ್ ಬಸ್ ಅಂತ ಬಿಟ್ಟರಾ ಅದ್ ನೋಡಿದೀರಾ.
ನೈಟ್ ಬಸ್ ಅಷ್ಟ ನೆನ್ಪ್ ಇಲ್ಲ ನನಿಗೆ.
ನೆನಪಿಲ್ಲ ರೀ ನನಗೂ ನೆನಪಿಲ್ಲಾ ನೋಡ್ರಿ ಅವ್ರು ಬಿಟ್ಟಾಗ ಎಲ್ಲ ಅಷ್ಟು ನೋಡ್ತಿರ್ತಿವಿ ಎಲ್ಲ ಒಂದೊಂದು
ಏನ್ ಮಾಡ್ತೀರಿ ಬರೀ ಚಿಂತ್ ಮಾಡ್ತವಿ ನೆನಪೇ ಇರಲ್ಲ.
ಹ್ಮ್ ಹ್ಮ್.
ಚಿಂತಿಗೆ ನನ್ ಮೆಮೊರಿ ಲಾಸ್ ಆಗ್ಬಿಡುತ್ತೋ ಏನೋ.
ಚಿಂತಿಗೆ ಮೆಮರಿ ಲಾಸ್ ಆಗುತ್ತೆ ರೀ.
ಹ್ಮ್ ಖರೇನೆ ರಿ ಇವಾಗ ನಾವು ಇದು ಬೇರೆ ಕೆಲ್ಸ ಮಾಡ್ತಿರ್ತೀವಿ ಏಯ್ ಅದ್ರ ಕಡೆ ಧ್ಯಾನ ಕೊಡದ ಇದ್ರ ಕಡೆ ಧ್ಯಾನ ಕೊಡದ.
ಹೋ ಹಂಗೆ.
ಹೀಗೆ ಆದ್ ಮ್ಯಾ ಆದ್ ತಕ್ಷಣ ತೆಲೆಯಲ್ಲಿ ಶಾಕ್ ಹೊಡದಂಗ್ ಆಗಿ ಅದು ಏನು ನೆನಪ್ ಬರಲ್ಲ. ಸಮೀರ್ ಎಂ ಡಿ ಸ್ವಲ್ಪ ಸ್ವಲ್ಪ ನೆನಪಿದಾನಷ್ಟೇ. ಹ್ಮ್ ಗರುಡ ಪುರಾಣ ಬಗ್ಗೆ ಗೊತ್ತಾ ನಿಮ್ಗೆ.
ಗರುಡ ಪುರಾಣದ ಬಗ್ಗೆ ಗೊತ್ತಿಲ್ರಿ ಹೇಳ್ರಿ ನೀವೇ.
ಗೊತ್ತಿಲ್ವಾ ಗರುಡ ಪುರಾಣ ಅನ್ನೋದು ಒಂದು ಪುರಾಣ ಪುರಾಣ ಗರುಡ ಪುರಾಣ.
ಹ್ಮ್.
ಹ್ಮ್ ಇದು ಹ್ಮ್ ಪಕ್ಕಾ ಕೊಯ್ತಾರೋ ಇದು ಸಮೀರ್ ಹೇಳಿದ್ದು. ಒಂದ್ ಮುದುಕಿ ಸಾವಾಗು ಸಾವ್ ಆದ ತಕ್ಷಣ ಆ ಅನ್ಎಕ್ಸ್ಪೆಕ್ಟೆಡ್ ಸಾವಾಗುತ್ತೆ. ಆದ್ ತಕ್ಷಣ ಮುದಕಿ ಸೀದಾ ಸ್ವರ್ಗಕ್ ಹೋಗ್ತಾಳೆ. ಹೋದ್ ತಕ್ಷಣ ಅಲ್ಲಿ. ಯಮ ಏನ್ ಹೇಳ್ತಾನಂತ ನೀನು ಬರೊ. ಟೈಮ್ ಅಲ್ಲ ಇದು ವಾಪಸ್ ಹೋಗುವಂತದ್ದು. ಆ ಮುದುಕಿ ವಾಪಸ್ ಮತ್ತೆ ದೇವಗಳೊಳಗನೆ ಹೋಗ್ತಂತ ಆತ್ಮ ಮತ್ತೆ ಬದುಕ್ತಾಳೆ.
ಹ್ಮ್.
ಅಷ್ಟೇ ನೆನಪು ಇರೋದು ನಮಗ ಸ್ಟೋರಿ.
ಹ.
ಏ ನೆನಪು ಇದೆ ನೋಡ್ರಿ ಬರೆ ನಿಮ್ಮ ತೆಲೆಯಲ್ಲಿ. ಮತ್ತ್ ಮುಟ್ರೆಏನಿಲ್ಲಾ.
ಇಷ್ಟೇ ನೆನಪು ಆತನಾ.
ಇಷ್ಟೇ ನೆನಪು ನೋಡ್ರಿ ಯಾಕ್ ಇಷ್ಟು ಇಷ್ಟು ನನೆಪು ಇರುತ್ತೆ ಗೊತ್ತಿಲ್ಲ. ಬಾಳ ತೊಂದ್ರೆದಾಗ ಸಿಕ್ಕಕೊಂಡ್ ನಾನು ಸ್ವಲ್ಪ ಹೊರ ಬರದ ಏನಾರ ಹೇಳ್ತಿರಾ.
ನಾವೇನ್ ಹೇಳದ್ ನೋಡ್ರಿ ಹೊರಗ್ ಬರೋದು ನಮಗೇನು ಗೊತ್ತು.
ಬರಿ ಅದಕ್ಕೆ ಹೆಚ್ಚು ಫೋನು. ಹಾ.
ನಾವೇನ್ ಹೇಳ್ಬೇಕ್ರೀ ಅದ್ರ ಬಗ್ಗೆ ಸೊಲ್ಯೂಷನ್ ನಮ್ಗ ನ್ ಗೊತ್ತಿಲ್ಲ ರೀ.
ನಿಮಗೇನು ಥಿಂಕಿಂಗ್ ಅದ.
ನಾನ್ ಬಹಳ ಥೀಕಿಂಗ್ ಮಾಡತವ್ರ ಅನ್ಗೆ.
ಅಂದ್ರ ನಾ ಸೊಲ್ಯೂಷನ್ ಕೊಡತ್ತೀನಿ ಕೇಳ್ರಿ.
ಕೊಡ್ರಿ.
ಜಾಸ್ತಿ ಟೆನ್ಷನ್ ತಗಕೊಬಿಡ್ರಿ ಒಂದೇ ದಿನ ಲೈಫ್ ಇರೋದು. ಅಚಾನಕ್ಕಾಗಿ ಹೋಗೋ ಜೀವ ಇದು ಒಂದೇ ದಿನ ಇರೋದು. ಸ್ವಲ್ಪ ಬಿ ಹ್ಯಾಪಿ ಹ್ಮ್.
ಹಲೋ.
ಹಾ ಹೇಳ್ರಿ.
ಇದು ರೀ ಪ್ರೋಟೋಕಾಲ್ ಅಂತ ಬರುತ್. ನೋಡ್ರಿ ನಾ ಫೋನಿಗೆ ಯಾವಾಗನಾ ನಾರ್ಮಲ್ ಆಗಿ.
ಯಾವಗ್ರೀ.
ಅ ಹೆಂಗ್ ಅಂದ್ರೆ ಏನ್ ರೀ ಪ್ರೋಟಕಾಲ್ ಅಂದ್ರ.
ಪ್ರೋಟೋಕಾಲ ಪ್ರೊಮೋಷನ್ ಕಾಲ್ ಗೊತ್ತು.
ಪ್ರೋಟೋಕಾಲ್ ಅಂತ್ ಬರ್ತದರೀ. ಕಾಲಿಗೆ ಬರ್ತದ ನಾಲ್ಕು ಕಾಲ್ ಹ್ಮ್ ಅಚ್ತಾರೀ. .
ನನಿಗ ಇವಾಗ ಒಂದು ಐದ್ ನಿಮಿಷ ಆಯ್ತು ಯಾರೊ ಪ್ರಮೋಷನ್ ಕಾಲ್ ಅಂತ ಬಂದಿತ್ತು ಕಟ್ ಮಾಡ್ದೆನಾ.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
ಹ.
ಹೌದಾ.
ಹಾ ಆ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಏನಾದ್ರು ಯೂಸ್ ಮಾಡ್ತಿದ್ರ ಅವ್ರು. ಹ ಕಾಲ್ ಮಾಡ್ತಾರ ಪ್ರಮೋಷನ್ ಏನ್ ನಮ್ಮ ಹತ್ರ ಇದಿದೆ ಅದಿದೆ ಆಫರ್ ಇದೆ.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
ನೀವ್ ಎಲ್ಲಾದ್ರೂ ಹೋದ ಹೋದಾಗ. ನಂಬರ್ ಕೊಟ್ಟಿದ್ರೆ ಬಿಲ್ ಹಾಕಕ್ಕೆ ಅವಾಗ ಕಾಲ್ ಮಾಡ್ತಾರೆ ನಂಬರ್ ಹಕ. .
ಹ್ಮ.
ಅದುಸಲ್ಲ ತಲೆ ಕೆಡಸ್ಕೋಬಾರದು ಕ ಕಟ್ ಮಾಡ್ ಬಿಸಾಕ್ಬಿಡು. ನಿಮ್ಗೂ ಬಂದಿದ್ದ ಯವ
ಹ್ಮ
ಯಾವಾಗ ಬಂದಿದ ಕಾಲ್
ಹ್ಮ ಕಾಲ್ ಬಂದಿತ್ರಿ ಮೊನ್ನೆ.
ಹ್ಮ ಬಂದಾಗ ಹೇಳಿ ಆ ಆಯ್ತಾ ಆಮೇಲೆ ಆ ನನ್ಗ ಇವಾಗ ಕೆಲ್ಸಕ ಹೋಗೋ ಟೈಮ್ ಆಯತು ಆಮೇಲೆ ಮಾಡ್ತೀ ನೋಡ್ತೇನ.
ಹಾ ಸರಿ ಸರ ಓಕೆ ಹಾ ಒಕ್ರಿ.